ಹಲೋ
ಹ್ರೋ ಹೇಳಿ ಹಾ ಹೇಳಿ
ಊಟ ಆಯ್ತ ಬ್ರೋ ಆಯ್ತು ಬ್ರೋ ಆಯ್ತು ಬ್ರೋ ನಂದು ಅನ್ನ ಸಾಂಬಾರ ನೀವು
ನಮ್ದು ಬ್ರೋ ನಾನ್ ವೆಜ್ ಮಾಡಿದ್ ಬ್ರೋ ಇವತ್ ಮಂಗವಾರ ಅಲ್ವಾ
ಹ ಹಾ
ಅದಿಕ್ಕೆ ನಾನ್ ವೇಜ್ ಮಾಡಿದ್ವಿ
ಹಾ ಹಾ ಏನ್ ಬ್ರೋ ಸುಮಾರು ದಿವ್ ಆಯ್ತು ಫೋನ್ ಮಾಡಲಿಲ್ಲ ಏನೆಲ್ಲಾ
ಇಲ್ಲೊಬ್ರು ಮನೆ ತ ಕೆಲ್ಸ ಇಯತ್ತಾ ಆಗಾಗ ಮಾಡಿಲ್ಲ
ಹೂಂ ಹೂಂಏನ್ ಮಾಡ್ತಿದಬ್ರ ಿದ್ರ ಏನ್ ಮದಲ ಕೆಲ್ಸ ಮಾಡ್ತಿದ್ರ
ಇಲ್ಲೊಬ್ರ ಮಳೆ ಬರ್ತಾ ಇತ್ತು
ಹಾ ಹಾ
ಸುಮ್ಮನೆ ಇದ್ದೆ
ಹ ಹ ಬ್ರೋ ಏನ್ ನಿಮ್ದು ಡಿಪ್ಲೊಮಾ ಕಂಪ್ಲೀಟ್ ಆಯ್ತಲ್ಲ ಅದೇಬ್ರು ನಂದು ಡಿಪ್ಲೊಮಾ ಈಗ ಸಿಕ್ಸ್ತ್ ಸಮ್ ಇಂಟರ್ನ್ಶಿಪ್ ಮಾಡ್ಬೇಕು ಕೊಂತ ಇದ್ದೆ ನೀವು್ ಮುಗಸಿದ್ರಲ್ಲ ಅದಕ್ಕೆ ಕೇಳೋಣ ಅಂತ ಫೋನ್ ಮಾಡ್ದ
ಹ ಹಾ
ಹಾ ನೀ್ ಮುಗಸಿದ್ರಲ್ಲ ಇಂಟರ್ನ್ಶಿಪ್ ಮಾಡಿದ್ರ ಅಥವಾ ಮೇಜರ್ ಪ್ರಾಜೆಕ್ಟ್ ಮಾಡಿದ್ರ ಅಂತ ಏನ್ ಮಾಡ್ ಕೇಳೋಣ ಅಂತ ಫೋನ್ ಮಾಡಿದ್ದು
ಬೋ ನಾವು ಫಿಪ್ಸೆಮ್ ಅಲ್ಲಿ ಮೇಜರ್ ಪ್ರಾಜೆಕ್ಟ್ ಮಾಡಿದ್ವಿ
ಹ ಹಾ
ಸಿಕ್ಸ್ ಎಮ್ ಅಲ್ಲೇ ಇದು ಮಾಡಿದ್ವಿ ಇಂಟರ್ನ್ಶಿಪ್ು
ಅಂದ್ರೆ ಬ್ರೋ ಅದ ಇವ್ರು ಕಾಲೇಜರ್ ಅಂತಾರೆ ಪ್ರಾಜೆಕ್ಟ್ ಮಾಡೋರು ಪ್ರಾಜೆಕ್ಟ್ ಮಾಡ ನ ಇದು ಇಂಟರ್ನ್ಶಿಪ್ ಹೋಗೋರು ಇಂಟರ್ನ್ಶಿಪ್ ಹೋಗಿ ಅಂತಾರೆ ಯಾವ ತಗೊಂಡ್ರೆ ಬೆಸ್ಟ್ ಅಂತಬ್ರು
ಂಗ ಗೊತ್ತಾ ನೀವು ಪ್ರಾಜೆಕ್ಟ್ ಮಾಡಕಿನ
ಹ್ಮ್ ಹ್ಮ್
ಇಂಟರ್ನ್ಶಿಪ್ ಚೂಸ್ ಮಾಡುದ್ರೆ ತುಂಬಾ ಒಳ್ಳೇದು ಯಾಕಂತ ಕೇಳ್ರಿ
ಹಾ ಹೇಳಿ ಬುರು
ಅದೀಗ ನಿಮ್ಗೆ ಪ್ರಾಜೆಕ್ಟ್ ಮಾಡದ್ರೆ ಏನು ಪ್ರಯೋಜನ ಇಲ್ಲ ಯಾಕತ್ತಾ ಈಗ ನೀವು ಹೊರ್ಗಡೆ ಡೆ ಈಗ ಒಂದ್ ಆರು ಏ ಸಾವರ ರೂಪಾಯ ದುಡು ಕೊಟ್ರೆ
ಹಬರಾ ಹಾ ಹ್ರ
ನಿಮಗೇನೂ ಗೊತ್ತಾಗಲ್ಲ ಅದ್ರ ಬಗ್ಗೆ
ಹಾ ಬ್ರೋ
ಅದಿಕ್ಕೆ ನೀವೇನ್ ಮಾಡ್ರಿ ಅಂದ್ರೆ ಹೊರ್ಗಡೆನೆ ಹೋಗ ಮಾಡ್ಬಿಡಿ ಪಿಂಟರ್ ಚಿಪಿ ಮಾಡ್ಕೊಳ್ಳಿ ಹಾ
ಅಂದ್ರೆ ಇಬ್್ರೋ ಇವ್ರು ಕಾಲೇಜ್ ಅವರು ಅಂತಾರೆ ಮೇಜರ್ ಪ್ರಾಜೆಕ್ಟ್ ಮಾಡಿದ್ರೆ ನೀವೇನಾದಾರರು ಇಂಜಿನಿಯರಿಂಗ್ ಯತನಂದ್ರರು ಅೋ ಸ್ವಲ್ಪ ಐಡಿಯಾ ಬರುತ್ತೆ ಪ್ರಾಜೆಕ್ಟ್ ಮಾಡದ್ರೆ ಅಂತ ಹೇಳ್ತಾ ಇದ್ರು ಅಲ್ಲೋ ಮಾಡ ಇಲೇಬೇಕು ನೀವು ಹಂಗಗೆ ಹಂಗೆ ಅಂತ ಹ್ಮ್ ಹ್ಮ್
ಏನ್ ಏ ಏನು ಡಾ ಬರಲ್ಲ ಯಾಕಂದ್ರೆ ಈಗ ನೀವ ಒಂದ್ ಮೂರ್ ಸಾವರ ನಾಕ್ ಸಾವರ ಕೊಟ್ಕಟ್ರೆ ಯಾರಾದ್ರೂ ಮಾಡ್ಕ ಕೊಡ್ತರಿ
ಹಾ ಹಾ ಪ್ರಣಿಜ
ಈಗ ನಿಮಗ್ ತಿಳಿದಂಗೆ ನೀವು ಪ್ರಾಜೆಕ್ ಮಾಡ್ತೀವಿಂದ್ರೆ ಪ್ರಾಜೆಕ್ಟ್ ಮಾಡಕರುತ್ತಾ ಯೂಟ್ಯೂಬ್ ಮಾಡ್ಕ ಮಾಡಬಹದು
ಯೂಟ್ಯೂಬ್ ನೋಡ್ಕೊಂಡು ಮಾಡ್ಬೇಕು ಹೂನ್ ಜಾಗ
ಮರ್ಕ ಮಾಡ್ಕೊಬಹುದು
ಹೋಗ್ರ
ಈಗ ಮಾರ್ಕೆಟ್ ಅಲ್ಲಿ ಈಗ ದು ಕೊಟ್ರೆ ಏನ್ ದುಕ್ಕ್ರ ಮಾಡ್ಬೋದ
ಹ ಬ್ರೋ
ನೀವು ರೋಬೋಟಿಕ್ ಪ್ರಾಜೆಕ್ಟ್ರೂ ಮಾಡ್ಕೊಬಹುದು ಯಾವವುದೇ ಐಟಲೆಕ್ಸಿಂಗ ಬಗ್ಗೆ ಮಾಡ್ಕೊಬಹುದು ಪ್ರಾಜೆಕ್ಟ್ ನ
ಹಾ ಹಾ
ಏನ್ ಬೇಕಾರ ಮಾಡ್ಬೋದು ಬಟ್ ಆದ್ರೆ ಇದು ಇಂಟರ್ನ್ಶಿಪ್ ಮಾಡುದ್ರೆ
ಹಾ
ನಿಮಗೆ ಹೊರ್ಗಡೆ ಒಳ್ಳೆ ದುಡ್ಡ ಆಗುತ್ತೆ
ಹಾ ಬ್ರೋಣಜ ದುಡ್ಡು ಆಗುತ್ತೆು
ಡಿಪ್ಲೊಮಾ ಮೇಲೆ ನಾವೆಲ್ಲ ಮಾಡಬೇಕು ಹದ್ನೆಂಟು ಸಾವಿರ ರೂಪಾಯಿ ಐತೆ ಬೇಸಿಕ್ ಸ್ಯಾಲ್ರಿ
ನೀವು ಇಂಟರ್ನ್ಶಿಪ್ ಹೋದಾಗ
ಹಾ ಹೌದು
ಹಾ ಹಾ
ಇವಾಗ ಬಂದ್ಬಿಟ್ಟು ಇಪ್ಪತ್ತೆರಡು ಪ್ರಯಾಣ ಕೊಡ್ತಿದಾರಂತ ರಡ್ ಸಾವಿರದ ಐನೂರುಿ ಇಂಟರ್ನ್ಶಿಪ್ಿಗೆ ಅಷ್ಟು ಕೊಡ್ತಿದ್ದಾರೆ
ಹಾ ಬ್ರೋ
ಇನ್ನೊ ಜಾಬ್ ಎಾರ ಏನನ್ ಚೆನ್ನಾಗಿರುತ್ತಲ್ಲ ಸ್ವಲ್ಪ ನಿಮಗ್ ಸರ್ವೀ್ ಆದಂಗ ಆಗತ್ತಲ್ಲಾ
ಹ ಬ್ರೋ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಸಿಕ್ಕಂಗು ಆಯ್ತದೆ
ಹಾ
ಹ್ಮ
ಅದಕ್ಕೆ ಪರವಾಗಿ ಹೇಳಿ ನಿಮಗೆ ಅದೇ ಮಾಡ್ಕೊಳ್ಳಿ ಇಂಟರ್ನ್ಶಿಪ್ನ ಅಂತ
ಹ್ಮ ಅದ ಕೇಳಿದಬ್ರು ಮನೇಲಿ ಏನ್ ನಮ್ಮ ಮನೇಲಿ ಇನ್ನು ಏನ್ ಕೇಳಿಲ್ಲ ಅದಕ್ಕೆ ಯಾರನಾರ ಮೊದ್ದ ಕೇಳ್ಬಿಟ್ಟು ಮನೇಲಿ ಹೇಳೋಣ ಏನಂತಾರ ಮನೇಲಿ ಕೇಳಣ ಹಿಂಗೋ ಮುಗಸಿದ್ರಲ್ಲ ನಿನ್ನೊಂದ್ಸತಿ ಕೇಳೋಣ ಅಂತ ಸುಮಾರು ದಿನ ಆಗಿತ್ತಲ್ಲ ಹಂಗೆ ಮಾತಾಡ್ದಂಗಗೆೋಯ್ತದೆ ಕೇಳ್ದಂಗ ಹಯ್ತದೆ ಅನ್ಬಿಟ್ಟು ಮಾಡಿದೆ
ಹಾ ಹಾ ಅದೇನ್ ಬೇಕ್ರ ನೀವ ಇ ತಿ ಅಂದ್ರೆ ಹೇಳಬೇಕಾರೆ ನಮಗೆ ಕಮ್ಮ ಯ ಪರಿಚ ಇದಾರೆ ಆಮೇಲೆ ಎಚ್ ಆರ್ ಪರಿಚಾ ಅವ್ರೆ
ಹ್ರೋ
ಕಾಂಟ್ಯಾಕ್ಟ್ ಮಾಡ್ಕೊಂಡಿ ಅಂದ್ರೆ ಮಾಡಸ್ಕಡ್ತನಿ ನೀವು ಮಾಡ್ಸಾದ್ಮೇಲೆ ಮತ್ತೆ ಹೋಗಲ್ಲ ಅಂದಬಾರ್ದು
ಹೌದರು ಕೇಳ್ತೀನಿ ಮನೇಲಿ ಮೊದ್ಲು ಮನೇಲಿ ಏನಂತ ಥರ್ ಅಂತ ಕೇಳ್ತೀನಿ ಇಂಟರ್ನ್ಶಿಪ್ಗೆ ಹೋಗುವ ಅಂದ್ರೆ ಇಂಟರ್ನ್ಶಿಪ್ಗೆ ಹೋಗಯ್ತೀನಿ ಅಂದ್ರು ನಾನು ಇಂಟರ್ನ್ಶಿಪ್ ಹೋಗೋಣ ಅಂತ ಇದೀನ್ ಬ್ರರು ಅದ ಅದೇ ನೀವ್ ಹೇಳ್ದಂಗೆ ಯಾರ್ಗಾರು ಮೂರ್ ಸಾವಿರ ನಾಲ್ಕ್ ಸಾವರ ಕೊಟ್ರಿ ಅವ್ರು ಮಾಡ್ಕೊಡ್ತಾರೆ ಇತಾರೆ ಮತ್ತತ್ ಅದ್ರಿಂದ ಏನೋ ನಮ್ಗ ಗೊತ್ತಾಗಲ್ಲ ಹೆಂಗ್ ಮಾಡ್ಬೇಕು ಏನ್ ಐಡಿಯಾ ಅಂತ ಏನು ಬರಲ್ಲ
ಹಾ ಬ ಬ್ರೋ ಏನಿಲ್ಲಾ ಈಗ ನೀವು ಮನೆ ಕಡೆ ಚೆನ್ನಾಗಿದ್ರಿ ನಿಮಗೇಏನು ದುಡಿಯೋ ಅವಶ್ಯಕತೆ ಇಲ್ಲ ಅಂದ್ರೆ ಪ್ರಾಜೆಕ್ಟ್ ಮಾಡಕೊಳ್ಳಿ ಯಾಕೋದ್ರ ಮನೆ ಕೆಸ ಮಾಡ್ಕೊಂಡು ಆರಾಮಾಗೀರಿ
ಹಾ ಬ್ರೋ
ಈಗ ನಿಮಗೆ ದುಡ್ಡು ಬೇಕೇ ಬೇಕು ಈಗ ದುಡ್ಡು ಮಾಡ್ಕೊಂಡೆ ನೆಕ್ಸ್ಟ್ ನೀವ ಎಂಜಿನಿಯರಿಂಗ್ ಮಾಡ್ಕೋಕ್ಾದ್ರ್ನು
ಹಾ ಹ ನೀಾವ
ಆರು ತಿಂಗಳು ಇಂಟರ್ನ್ಶಿಪ್ ಅಂದ್ರೆ ಇಪ್ಪತ್ತು ಇಪ್ಪತ್ತು ಅಂದ್ರೆ ಆರು ತಿಂಗಳಿಗೆ ಎಷ್ಟ ಆಗುತ್ತೆ ಒಂದ್ಸಲ ಲಕ್ಷದ ಇಪ್ಪತ್ ಸಾವಿರ ರೂಪಾಯಿ ಆಗುತ್ತೆ ಅದ್ರ ತಗಿರಿ ಒಂದುಐವತ್ತು ಸಾವರ ತಗಿ ಒಂದು ಅವ ಸಾವರೋಳಿತತ್ತಲ್ಲ ಒಂದು ಅವತ್ತು ಸರ ಎಪ್ಪತ್ತು್ದಡ್ಡಳ ಹತಿ ನಾ ನಿಮಗೆ
್ನೇಲಿ ಅಷ್ಟೊಂದು ಗೊತ್ತಿಲ್ಲ ಬ್ರರು ಅಿಗೆ ನಮ್ಮ ಅಪ್ಪ ಅಮ್ಮಂಗೆ ಅಷ್ಟೊಂದ ಎಜುಕ ಕೆಟ್ಟಡಲ್ವಲ್ಲ ಅದಕ್ಕೆ ಮನೇಲ್ಲೇ ಇರು ಅಂತ ಹೇಳ್ತಾರೆ ನಾನ್ ಸ್ವಲ್ಪ ಅವ್ರಿಗೆ ತಿಳಿಸಿಿ ಹೇಳಿ ಇಂಟರ್ನ್ಶಿಪ್ ಮಾಡ್ಬೇಕುರು
ಇಂಟರ್ನ್ಿಪ್ ಮಾಡಕೊಳ್ಳಿಬ್ರಾ ಯಾೆಂದ್ರೆ ಸ್ಲ್ಪ ಯೂಸ್ಫುಲ್ ಆಗುತ್ತೆ ಸರ್ಟಫಿಕೇಟ್ ಸಿಗುತ್ತೆ
ಹಾ್ರ ಸರ್ಟಿಫಿಕೇಟ್ ಸಿ ಬತ
ಎಕ್ಸ್ಪೀರಿಯನ್ಸ್ ಸಿಗುತ್ತೆ
ಆ ಬ್ರೋ
ಹಾ
ನೋತನ್ ಬ ಮನೇಲಿ ಕೇಳ್ತನ್ ಒಂದಸತಿ ಮತ್ತ ನನ್ನ ಫ್ರೆಂಡ್ಸ್ನು ಏನ್ ಕೇಳ್ತೀನಿ ಅವರು ಏನಂತಾರ ಇಂಟರ್ನ್ಶಿಪ್ ಮಾಡೋಣ ಅಂದ ಅಂದ್ರೆ ಇಂಟರ್ನ್ಶಿಪ್ ಹೋಗ್ಬೇಕೇಬೇಕುರು ಅಂದ ಮನಲಿ ಕುೂತ್ಕೊಂಡ್ ಏನ್ ಮಾಡಣ ಆರು ತಿಂಗ್ಗಳು ಸುಮ ವೇಸ್ಟ್ ಆಯ್ತ ೈಮ ಎಲ್ಲಾರು ಇಂಟರ್ನ್ಶಿಪ್ ಹೋದ್ರೆ ಹಬ್ರ ಕೇಳ್ತೀನಿ
ಅದೇ ಬ ಎಲ್ಲಿದ್ರಿ ಇವಾಗ
ಇಲ್ಲೇ ಮನೇಲಿ ಸುಮ್ನೆ ಕೂತಿದ್ದೆ ಒಬ್ರು ಅದಕ್ಕೆ ಕಾಲ್ ಮಾಡಿದ್ದು
ಅದೇ ಬ್ರೋ ನಾನು ಊರಿಗೆ ಬಂದಿದ್ದೆ ನಿಮ್ ಊರಿಗೆ ನಮ್ ಫ್ರೆಂಡಗ್ ಬರ್ಡ ಇತ್ತಲ್ಲ ಇವತ್ತು
ಹಾ ಬ್ರೋ ಯಾರು ಬ್ರೋ
ಬ್ರೋ ಅದೇ ಬ್ರೋ ನಮ್ ಕ ನಮ್ ಫ್ರೆಂಡು ನಮ್ ಜೊತೆ ಓದ್ತಾ ಇದ್ರಲ್ಲಾ ಈಸಿ ಅವರು
ಹಾ ಬ್ರೋ
ಅವ್ರ ಬರ್ತ್ಡೇ ಇತ್ತು ಇವತ್ತು ಬನ್ನಿ ಸೆಲೆಬ್ರೇಷನ್ ಇವಾಗ ನಾವು ಸಂಜೆ
ಹು ಬ್ರೋ ಬರ್ತನಿ ಬ್ರೋ ಅವ್ರು ನಾನು ಬೆಳಿಗ್ಗೆ ನೋಡ್ದ ಸ್ಟೇಟಸ್ ಅಲ್ಲಿ ಆಕ್ತಾಗ ಇತ್ತು ಆಮೇಲೆ ವಿಶ್ ಮಾಡಣ ಅಂದ್ಬಿಟ್ಟು ಸುಮ್ನ ಆದೆ ಮತ್ತ ಏನೋ ಸ್ವಲ್ಪ ಕೆಲಸ ಬತ್ತು ಅಂದಬಿಟ್ಟು ಹಓದೆ ಮತ್ ವಿಶ್ ಮಾಡಕ್ ಆಗಿಲ್ಲ ಇವಾಗ್ ಮಾಡ್ಬೇಕಕ್ ಬ್ರೋ ಅವ್ರ ಹ
ಬಿಡಿ ಏನ್ ವಿಶ್ ಮಾಡ್ತಿರಿ ಅಲ್ಲೇ ಬಂದ್ ವಿಶ್ ಮಾಡನ್ರಿ
ಹ ಬ್ರೋ ಹಂಗೆ ಮಾಡ್ಬೇಕು ಇಲ್ಲ ಅಂದ್ರೆ
ಸ್ಟೇಟಸ್ ಹಾಕೊಂಡಿದ್ರು
ಹಾ ಹಾ
ಈವಾಗ ಬರ್ಡೆ ಅಂತ ಗೊತ್ತಾಗಿದ್ದು
ಹಾ ಹ ಫೋನ್ ಮಾಡಿದ್ರ ಬ್ರೋ ನಿಮ್ಗ ಅವರು
ಇಲ್ಲ ಬ್ರೋ ನಾವೇ ಮಾಡಿದ್ದೆ ವಿಶ ಮಾಡಕ್ಕೆೆ
ಹ ಹಾ ವಿಶ್ ಮಾಡಕ್ ಮಾಡಿದ್ರ
ಹಾ
ಎಲ್ ಬ್ರೋ ಮಾಡ್ತಿರೋದು ಫಂಕ್ಷನ್
ಬ್ರೋ ಅದೇ ಬ್ರೋ ನಮ್ಗ ಊರ ಅಲ್ಲಿ ಹಾಸ್ಟೆಲ್ ಇರಲಿಲ್ಲ.
ಹಾ ಹಾ
ಹಸ್ಟ್ಲ್ ಹತ್ರ ಹಾಸ್ಟಲ್ ಅಲ್ಲಿ ಜೂನಿಯರ್ಸ್ ಎಲ್ಲ ಇದ್ದಾರಲ್ಲ ಹುಡುಗೂರು ಹಾ ಅದೇ ಅವರು ಬರ್ತೀನಿ ಅಂದ್ರ
ಹಾ
ಹಂಗ ಆಗಿ ಅವರನ್ ಅಲ್ಲೇ ಕರಿಸಿತೀವಿ ನಾವು.
ಹಾ ಹಾ ಹಾ ಏನ್ ಬ್ರೋ ಹಂಗಾರೆ ಪಾಟಿ ಜೋರ್ ಅನ್ಸುತ್ತೆ ಸಾಯಂಕಾಲ.
ಆ್ರ ಬ್ರೋ ಫುಲ್ ಪಾರ್ಟಿ ಜೋರ್ ಇವತ್ತು
ಹಾ ಹ ಈ ಮತ್ ಇನ್ನೇನು ಎಣ್ನೆ ಗಿಣ್ಣೆ ಏನಾರ ಕುಡಿತೀರ ಏನ್ ನೀವು.
ಬ್ರೋ ಎಣ್ಣೆ ಗಿಣ್ಣೆ ಇಲ್ಲದ ನಮ್ಮ ಫ್ರೆಂಡ್ಸ್ ಬ್ರೋ ಮಾಡ್ತಾರೆ. ನೀವೇ ಬಂದಿ ನೋಡಂತ್ರಿ ಹೆಂಗೆ ಅಂತ ನಿಮ್ಗೂ ಬೇಕ ಅಂದ್ರ ಹೇಳಿ ಇಸ್ಕೊಂತೀವಿ
ಇಲ್ಲ ಬ್ರೋ ನಮಗೆ ಆತರ ಏನು ಅಭ್ಯಾಸ ಇಲ್ಲ ಅವರು ಆ ನಮ್ ಫ್ರೆಂಡ್ಸ್ ಎಲ್ಲ ಸರ್ ನಮ್ ಫ್ರೆಂಡ್ ಸರ್ಕಲ್ ಒಂದ ಇಬ್ರು ಮೂರ್ ಜನ ಡ್ರಿಂಕ್ಸ್ ಸ್ಮೋಕ್ ಮಾಡ್ತಾರ ನಾವ್ ಏನ ಆತರ ಏನ್ ಮಾಡಲ್ಲ ಒಬ್ರು ಅದ ಸ್ಮೆಲ್ ಅಂದ್ರೆ ಆಗಲ್ಲ ನಂಗೆ
ಹಾ ಹಾ
ನಿಮ್ ಫ್ರೆಂಡ್ಸ್ ಏನ್ ಕುಡಿತಾರೆ ಏನ್ ಬಿಡ ಹಾ. ಬ್ರೋ ಗೊತ್ತು ಸುಮ್ನೆ ಹಂಗೆ ತಮಾಷೆಗೆ ಕೇಳಿದೆ ಬ್ರೋ ಇದು ಮಾಡ್ತೀರಲ್ಲ ಅನ್ಬಿಟ್ಟು
ಹ
ಹ ಹಾ
ಹಾಂ
ಇನ್ನೇನ್ಬ್ರ ಸಮಾಚಾರ ಮನೆ ಕಡೆ ಎಲ್ಲಾ ಆರಾಮ ಬ್ರೋ
ಎಸ್ ಬ್ರೋ ಆರಾಮು ಮಳೆ ಅಂದ್ರೆ ಮಳೆ ಬ್ರೋ ಇಲ್ಲಿ ಬಿಟ್ಟಿ ಬಿಟ್ಟ ಬರು
ಈ ಈ ಕಡೆ ಹಂಗೆ ಬ್ರೋ ಐದು ನಿಮಿಷ ಹೋಗುತ್ತೆ ಬರುತ್ತೆ ಹೋಗುತ್ತೆ ಹ್ಮ
ಹಾ
ಹ್ಮ ಇಲ್ಲಿ ಈಚೆ ಹೊರ್ಗಡೆ ಸುತ್ತಾಡ್ಕೊ ಬರೋಣ ಅಂದ್ರು ಆಗಲ್ಲ ಐದ್ ನಿಮಿಷ ನಿಂತ. ಚೂರೆ ಮಳೆ ಐದ್ ನಿಮಿಷ ಬರುತ್ತೆ ಮನೆೆಯೊಳಗೆ ಕುತ್ಕೋಬೇಕು ಬೇಜಾರು.
ಹಾ
ಪೋನ್ ಎಷ್ಟು ಅಂತ ನೋಡೋದು ಕಣ್ಣೂರಿ ಬರುತ್ತೆ ಟಿವಿನೂ ನೋ ್ರ ಯಾಫಿಲಮು ಏನು ಹಾಕಿರಲ್ಲ ಅದಕ್ಕೆ ಮಲ್ಗದು ತಿನ್ನೋದು. ಗೈತಿ
ಈ ಟಿವಿ ನೋಡೋಣ ಅಂದ್ರೆ ಅಲ್ಲಿ ಕರೆಂಟ್ ಇರಲ್ಲ ಊರಲ್ಲಿ.
ಖರೆ ಹ ನಿಜ ಮಳೆ ಬಂದ್ರೆ ಕರೆಂಟ್ ತೆಗೀತಾರ ಇಲ್ಲಿ.
ಹಾ ಅದೇ ಗಾಳಿ ಮಳೆ ಫುಲ್ ಜಾಸ್ತಿ ಆಗುತ್ತಲ್ಲಾ.
ಅವ್ರು.
ಹಂಗಾಗಿ ಮ ಕರೆಂಟ್ ತೆಗಿತಾರೆ.
ಹ ಬ್ರೋ ಸರಿ ನೆಟ್ವರ್ಕ್ು ಹ
ಮಳಲಿ ಈಗ ತೆಂಗಿನ್ ಮರ ಗರಿ ಎಲ್ಲ ಇದ್ರ ಮ್ಯಾಲೇ ಬೀಳತ್ತಲ್ಲ ಬ್ರೋ ಲೈನ್ ಮೇಲೆ.
ಹ್ಮ್ಮ್ ಲೈನ್ ಮ್ಯಾ ಬೀಳುತ್ತೆ ಲೈನ್ ಕಟ್ ಆಗುತ್ತೆ ಅನ್ಬಿಟ್ಟು ಸರಿಯಾಗಿ ಕೊಡಲ್ಲ ಬ್ರೋ ಅವ್ರ ಕರೆಂಟ್ನ.
ನೆಟ್ವರ್ಕ್ ತುಂಬಾ ಸಮಸ್ಯೆ ಈತರ ಮಳೆ ಇದ್ದ ಮಳೆ ಬಂದ್ರೆ.
ಹೊರ್ಗಡೆ ಹೋಗಣಂದ್ರು ಮಳೆ ಬರ್ತಾ ಇರತ್ತೆ ಜರಿ ಜರಿ ಆಗಿರುತ್ತೆ ರೋಡೆಲ್ಲಾ ಮಣ್ಣು. ರೋಡಲ್ಲ ಎಲ್ಗ ಹೋಗಕ್ಕೂ ಹಿಂಸೆ ಆಯ್ತದೆ ಕೆಸ್ರು ನಡಿಯಕು ಆಗಲ್ಲ. ಜಾರಿಗಿರಿಯಲ್ಲ ರಬ್ಬ ಇದ್ರೆ ಆಮೇಲೆ ಬೆನ್ನ ಮೂಳೆ ಎಲ್ಲ ಮುರದೋದ್ರೆ ಯಾರ್ ಭಯ ಅನ್ಬಿಟ್ಟು ಮನೇಲೇ ಇದಿನ್ ಬ್ರೋ.
ಹೊರಗಡೆ ಗಾಡಿ ತಗೊಂಡ ಹೋಗೋಕು ಭಯ ಬ್ರೋ ಈಗ ಎಲ್ ಸೀ
ಹಾ ಕೆಿಟ್ ಆಯ್ತದೆ ಅಂತ ಬ್ರೋ ಅದೆ ಹ್ಮ ಅದಕ್ಕೆ ಸುಮ್ನೆ ಮನೇಲಿ ಇದ್ದೀನಿ ಮನ್ನಿನ್ ಮಳೆ ಒಂದ್ ಸ್ವಲ್ಪ. ಬಿಸ್ಲು ಬಂದ್ರೆ ಇನ್ನೊಂದ್ ಐದ ನಿಮಿಷ ವೆದರ್ ಚೇಂಜ್ ಆಗಿರುತ್ತೆ ಗಾಳಿ ಸ ಮತ್ ನಿಮ್ ಕಡೆ ಬ್ರೋ.
ಹ ಹಾ ಇಲ್ಲೂ ಹಂಗೆ ಬ್ರೋ ಸೇಮ್ ತುಂಬಾ ಗಾಳಿ ಅಂದ್ರೆ ಗಾಳಿ.
ಗಾಳಿ ಮತಿ ಈಚೆ ನಿಂತಕಳಕ್ ಆಗಲ್ಲ ಸ್ವೆಟ್ರ ಇಲ್ದೆ ಈಚೆ ಹೋಗಕ್ಕ ಆಗಲ್ಲ ಚಳಿ. ಸತತ್. ಇನ್ನೆನಪ್ಪ ಸಮಾಚಾರ.
ಹಳ್ಬೇಕಬ್ರೋ ಮತ್ ಮತ್ ಬರ್ತಡೆ ಮಿಸ್ ಮಾಡ್ಬೇಡಿ ಸಂಜೆ ಮತ್ತ.
ಹಾ ಬ್ರೋ ಬರ್ತೀನಿ ಸಾಯಂಕಾಲ ಬರ್ತೀನಿ ಆರ್ ಗಂಟೆ ಏಳ್ ಗಂಟೆ ಅಷ್ಟರಲ್ಲಿ ಬಂದ್ರ ಆಯ್ತದಲ್ಲ.
ಹ ಸರಿ ಬ್ರೋ ಅಯ್ತು.
ಹಾ ಸರಿಯ್ತು.